ಎಲ್ಲಿರಿ ಸರೆ.
ಇ ಹಾಸ್ಪಿಟಲ್ ಗೆ
ಹೌದ್ರಿ ಏನ್ ಮಾಡಕತ್ರಿ.
ಏನು ಸರ್ ಸುಮ್ ಕುಂತಿದೀರಿ.
ಹೌದ್ರೀ ಪೇಶೆಂಟ್ ಇಲ್ಲ ಏನ್ರೀ ಮತ್ತ
ಅದಾವ್ರಿ ಸರ್ ಪೈಸನ್ ಬಾಳ ಅವ್ರಿ. ಒಂದ ಹತ್ತ ಅವ್ರೀ.
ಹೌದ್ರಿ ಏನ್ ಹತ್ತಕ್ಕ ನೀವೇ ನೀವೇನ್ ನೋಡ್ಕೊತಿನ್ರಿ ಏನ್ರೀ ಹತ್ತ ಪೇೇಶೆಂಟಗ
ಹಾ ನಾವ್ ನೋಡ್ಕ ಬೇಕ್ರೀ ಒಂದ ಮೂವರ್ ಇವ್ರೀ ಸಿಪ್ ವೈಸ್ ಮಾಡ್ಕೊಂತವ್ರರಿ.
ಅಂದ್ರ ಮೂರ್ ತಾಸಿ ಒಂಬರು ಮೂರ್ ತಾಸಿ ಒಬ್ರು ಮೂರ್ ತಾಸಿ ಒಬ್ರ ಏನ್ರಿ.
ಹಾ ಹಂಗೆ ಮಾಡ್ತೇವ್ರಿ.
ಅರಾಮ ಅಂದ್ರ ಮೂರ್ ತಾಸ ಈಗ ನೀವ ಫಸ್ಟಿಗೆ ಮೂರ್ ತಾಸ ಮಾಡಿದ್ರ ನಾಕ್ ತಾಸ ಇಟ್ಟಗರಿ
ಹಾ ರೀ.
ನಾಕ್ ತಾಸ ಆಗಣ ಈಗ ನೀವ ಎಂಟ ತಾಸ ಮಕ್ಕೊಬದಲ್ರರಿ ಆರಾಮ.
ಹಾ ಮಕೊಬೋದ್ರೀ ಮತ್ತೆ ಆಮೇಲ ಬೆಳಗ್ಗೆ ಮುಂಜಲಿ ಮತ್ತೆ ಮೂರ್ ತಾಸ್ ಬರ್ಬೇಕರೀ ಎಕ್ಸ್ಟ್ರಾ ಆದ್ಮಾಗ್ರರಿ
ಹಂಗ್ಯಾಗ್ರಿ
ಹಂಗ ರೀ ಮೂವರ ಇವಲ್ರಿ ನಾ ಟೈಮ್ ಉಳಿತದ ಮುಂಜೆ ಬರಬೇಕ ಹಂಗ ಅಡ್ಜಸ್ ಮಾಡಕಂತೀ ನ್ರ ನಾವೀ
ಈಗಲ್ಲರಿ ಈಗ ಮೂವರ ಇರಿ ಇಲ್ರಿ
ಹಾ ರೀ.
ಈಗ ನಿಮ್ ಡ್ಯೂಟಿ ಅಷ್ಟ ಎಂಟ ಚಲ ಆತಲ್ರಿ ಎಂಟು ಒಂಬತ್ತು ಹತ್ತು ಹನ್ನೊಂದ ಹನ್ನೊಂದಕ ಮುಗತಿದ್ರ ನಿಮ್ದ ಅಲ್ಲ ಸಾರಿ ಒಂಬತ್ತ ಹತ್ತು ಹನ್ನೊಂದ ಹನ್ನೆರಡಕ ಮುಗತದ್ರೀ.
ಹಾ ಹನ್ನೆಡಕ್ ಮುದ್ ಹನ್ನೆರಡರಿಂದ ಒಬ್ಬ ಬರ್ತನ್ರೀ.
ಹನ್ನೆರಡ್ಲಿಂದ ಒಬ್ಬ ಬರ್ತಾನ ಏನ್ರಿ.
ಹಾ ನಾಲ್ಕ ಮೂರ್ಕ ಹೋತಾನ್ರಿ ಮತ್ತ ಮೂರ್ಖ ಬಂದ ಎಂಟರ ತನ ಓಬ್ಬ ಮಾಡತನ್ರೀ.
ಹ ಮತ್ತ ನೀವ ಆಯ್ತರಮ್ಮ ಮಕ್ಕಬೊದಲ್ರರಿ ಈಗ ಹನ್ನೆರಡರ ತನ ಮಾಡಿ
ಹಾ ಮಕ್ಕೋಬೋದ್ರಿ ನಮ್ಮ ನಿದ್ದಿ ಬರ್ಲಿಕ್ಕ ಅಂದ್ರ ನಾವ ಸುಮ್ಮ ಬಂದ ಬಿಡ್ತೀವರಿ ಅವ್ರ ಗುಡನೆ
ಮನೆ ಇದ್ದ ಬರ್ಲ್ಲ ಸುಮ್ಮ ಪೇಶೆಂಟ್ ನೋಡ್ಕ ಹಂಗ ಕೊಡ್ತರಿ ಆರಾಮ ಆಗಿದೆ ಇಲ್ಲ ಜ್ವರ ಕಮ್ಮಿ ಆಗ್ಯಾವ ಇಲ್ಲ ಅಂತ
ಹಾಂ ರೀ ನೀವೇನ ಮಾಡ್ತೀರಿ.
ಏನಲ್ರಿ ಈಗ ಡ್ಯೂಟಿ ಮುಗದ್ರ ಕೆಲ್ಸ ಮುಗದ ಈಗ ಮನಿ ಹೊಂಟಿದಿರಿ ಅದೇ ಫೋನ್ ಹಚ್ತಿದೇರಿ ಅದಕ್ಕ ಬರ್ತಿರೇನ ಊರಿಗೆ ಅಂತ
ಎಲ್ರಿ ಡ್ಯೂಟಿಗ ಡ್ಯೂಟಿ ಬಿಟ್ಟ ಬರಕ ಅತ್ತ
ಇಲ್ಲ ರೀ ನಿಮ್ಮದನ ಆಗ್ಲ ಕೆಲ್ಸ ಅದ ಮಾಡಿದ ರ ನೈಟದ್ದ ಗೊತ್ತಿಲ್ರಿ ನಮ್ಗ
ಇಲ್ರಿ ನಮ್ಮ ನೈಟ್ ಶಿಫ್ಟ್ ಆದರೀ ಈಗ
ನೈಟ್ ಅದನ್ರಿ
ಹಾಂ ರೀ
ಹ್ಮ ಊಟ ಎಲ್ಲ ಆಯದಲ್ರರಿ ಮತ್ತ
ಅಗೆದ್ರಿ ಸರ್ ನಿಮ್ದ್ರ
ನಂಬದ ಇನ ಇಲ್ಲರಿ ಅದೇ ಈಗ ಕೆಲಸ ಮುಗಸ ಹೊಂಟಿ ನೋಡ್ರಿ ಮತ್ತ
ಸಕಾಸ ಹೋರಿ ಹೋಗಿ ಮುಗಸ್ರಿ ಊಟ ಗಿಟ ಮಾಡ್ರಿ ಚಂದ
ಏನ್ ಮಾಡ್ತರಿ ಮೂವತ್ತ ಕಿಲೋಮೀಟರ ಊರ ಇಲ್ಲಿಂದ ಅದ್ರ ರೋಡ್ ಅಂಬುದು ಪೂರ ಹದಗೆ ಟ್ಟದರೀ ರೋಡ್
ಮಾಡ್ಸ ಅಂತ ಹೇಳ್ಬೇಕರೀ ಮತ್ತ ಇದ್ದೀರೀ
ಏನ್ ಮಾಡ್ತ್ರಿ ನಮ್ಮ ಎಮ್ ಎಲ್ ಎ ಅವ್ರ ಎಲ್ಲಾ ಅದು ರೊಕ್ಕ ಬಂದವ್ರಿ ಏನ ಮಾಡ್ಸವಲ್ರಿ ಅದ
ಮತ್ತ ನೀವು ಹೋಗಿಕೆಳ್ಬೇಕ್ರೀ ಹೆಂಗೆ ಅವಾಗಾಗ
ಎಲ್ಲಿಕ್ಕಾದ್ರೆ ನಮ್ಮಂತ ಹುಡುಗರ್ ಎಲ್ಲಿ ಕ ಕತ್ತಾರೀ ಅವರು ಹ್ಮ ರಿ ಈ ನಿಮ್ ಅಂತರ ಏನ ನಿಮಗ ಅಲ್ಲಿ ನಿಮ್ ಸರಿಗೆ ಅವ್ರಿಗೆ ದೊಡ್ಡರಿಗೆಲ್ಲ ಪರಿಚಯ ಇತೆ ರಿ ನಿಮ್ಮಂತರ ಸ್ಲ ಏನಾನ ಇದು ಮಾಡಿದ್ರ ಮಾಡ್ತಾರೀ ನಮ್ಮಂತರ ಸಣ್ಣ ಹುಡುಗರು ಹೇಳ ಎಲ್ಲಿಯಂದ ಮಾಡ್ತ ಅದು ಸರ್ ಅವರು
ಮಾಡ್ಬೇಕ್ರಿ ಸರ್ ಯಾರ್ ಹೇಳ್ದ್ರೆ ಏನು ಸಣ್ಣವ ದೊಡ್ವ್ರ ಏನು ಸರ್
ಇಲ್ಲ ರೀ ದೊಡ್ಡರ ಆದ್ರೆ ಸ್ವಲ್ಪ ಮಾತೆ ಬೇರೆ ಇರ್ತವ ಸಣ್ಣ ಹುಡುಗ್ರ ಅಂತ ಕೀವಿಗ್ ಹಾಕಿಲ್ರಿ ಜಲ್ದಿ ನಮ್ಂಗ
ಹೌದ್ರಿ ಸರ ಹ್ಮ್ ಆಯ್ತು ಅದೇ
ಸರಿ ಇದ್ ಎಲ್ಲಿ ಮಾಡಕತಿರಿ ನೀವು ಕೆಲ್ಸ?
ಯಾವ್ದಾವ್ಖಾನಿ ಮಾಡಕತ್ರಿ?
ಎಲ್ಲಿ ಸರ್ಜಾವಿಜಯಾ ಆಸ್ಪಟಲ್
ಹೌದ್ರಿ ಎಲ್ಲಿ ಬರುತ್ರಿ ಅದು ಎಲ್ಲಿ ಬರತ್ರಿ ಅದು?
ಇಲ್ಲೇ ಶಾಪುರಾದಾಗೆ ಸರ್
ಶಾಪುರದಾಗ್ರೀ
ಹಾ ಶಾಪುರ್ ಇಲ್ಲ ಬಜಾಜ್ ಶೋ ರೂಮಲ್ಲಿ ಬರತ್ರಿ
ಯಾವ್ದಿ ಇ ಕಡೆ ಗ್ಯಾರೇಜ್ ಲೈನ್ ಅಂತ ಅವಲ್ರಿ ಆಕಡೆ ಬರದೆನ್ರಿ
ಹಾ ಇಲ್ಲೇ ಗ್ಯಾರೇಜ್ ಲೈನ್ ಅವಲ್ರಿ ಇ ಕಡೆ ಬರ್ತದೆ
ಹೂ ರೀ
ಆ ರಿ
ಸರ್ ಇದು ಯಾವ್ದನ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಇದ್ರ ನೋಡ್ರಿ ಬೇಕೈತ್ರಿ ನಮ್ಗ್
ನಿಮಗ್ರೀ
ಹ್ಮ ರೀ ಸ್ವಲ್ಪ ತಿರ್ಗಾಡಕ್ ಬಾಳ ಕಷ್ಟ ಐದ್ರಿ ನಮ್ಮ ಕಾಕಾರ ತೊಂಬ ಬರಕತೇನ್ ರಿ ಗಾಡಿ ಅದಕ್ಕ ಗಾಡಿ ಎಲ್ಲ ರೀ ತಿರ್ಗಾಡಕ
ಹೌದುರು ನಮ್ಮಂಬೈಲಿ ಒಂದು ಆದ್ರೆ ಗಾಡಿ ಕೇಳವಿ
ಹ್ಮ್ ಯಾವ್ದಾದ್ರೀ?
ಎ ಸ್ಪೆಂಡ್ರ ಅದ್ರೀ
ಸ್ಪೀಡೆರ್ ಯಾವ್ದ್ ಹೊಸ ಮಾಡಲ್ ಬಿ ಎಸ್ ಸಿಕ್ ಅದ ಏದ್ರಿ ಬಿಸ್ಫೋರ್ ಅದ
ಹೊಸ ಮಾಡಲ್ಲಾದ್ರೀ ಬಿ ಎಸ್ ಐ ಸಿಕ್ಸ್
ಪ ಎಸ್ ಸಿಕ್ಸ್ ಎಷ್ಟು ವರ್ಷಿಂದ ಆದ್ರಿ
ಮೂರ್ ನಾಲ್ಕ್ ಮೂರು ವರ್ಷದಿಂದ ಇರ್ಬೇಕ ರಿ ಸರ್
ಎಷ್ಟ ಹೊಡದ್ರೀ ಗಾಡಿ
ಒಂದು ಮೂರ್ ಸಾವಿರ ನಾಕ್ ಐದ ಏನ್ ಆರ್ ಸಾವರ ಹೊಡಿರ್ಬೇಕ್ರಿ ಬಾಳ ಹೊಡಸಲ್ರ ಅವರು ಕ ಯಾಕಂದ್ರ ಅವ್ರು ಓಡಸಲ್ರಿ ಅಷ್ಟ ಬರಿ ಅವ್ರುಮ್ಮೆ ಮಾನ್ಯಾಗ ಇಟ್ಟಕದದು ಊರಿಗೆ ಬೆಂಗ್ಳೂರ್ಗಾದರ ದುಡಿಯಕ್ರೀ
ಹಾ ಹಾ ಗಾಡಿ ತೊಗೊಂಡು ಬೆಂಗ್ಳೂರಿಗಗ್ ಹೋಗ್ಬಿಟ್ರೆ ದುಡಿಯಕ
ಅ ರಿ ಸರ್
ಮತ್ತೆ ಎಷ್ಟಕ್ ಕೊಡಂಗಾದರ್ರೀ ಮತ್ತೆ ನಮಗ
ಕೊಡ್ಬೋದ್ರಿ ಸರ್ ಒಂದ್ ಅರವತ್ತ ಎಪ್ಪತ್ತರ ತನ ಕೊಡ್ಬೋದ್ರಿ
ಹೇ ನಾಲ್ಕು ವರ್ಷದ ನೋಡ್ರಿ ಸ್ವಲ್ಪ ನೋಡಿ ಮಾಡ
ಹಾರೀ
ನೋಡಿ ಮಾತಾಡ್ರಿ ಸ್ವಲ್ಪ
ಹಂಗಂತರಿ ಹಾ ಮತ್ತೆ ಊಟ ಆಗ್ಯೇದ್ರಿ
ಆಗ್ಯದ್ರಿ, ನಿಮ್ಮದ್ರಿ
ಮತ್ತೇನ್ ನಡದ್ರಿ
ಏನಲ್ರರಿ ಅದೇ ಗಾಡಿ ತಗೋ ಬೇಕಂತ
ತಗೋರಿ ಸರ್ ತಗೋದು ಒಳ್ಳೇದಲ್ಲಾ
ಅದೇ ರೀ ಮತ್ತ ಒಂದು ರೇಟ್ ಹೇಳ್ಬಿಡ್ರಿ ಯಾವ್ ದಂತ
ಆರೀ
ಒಂದ್ ಯಾವ್ದಾನ ರೇಟ್ ಹೇಳ್ ಬಿಡರಿ ಸಾಕು
ರೇಟ್ ಅನಕೇನ್ ಅವ್ರಗೆ ಕೇಳ್ಬೇಕ್ ಆತ್ರಿ ನಮ್ದಲ್ ಅವ್ರ ಗಾಡಿ ಅದಲ್ರರಿ
ಈ ಅದೇ ರೀ ಮತ್ತೆ ನಿಮ್ ಪರಿಚಯ ಇರ್ತಾರಲ್ರರಿ ಮತ್ತ
ಅದೇ ಅದೇ ಕೇಳ್ಬೇಕ ರೀ ಕೇಳ್ತೇನ್ ರೀ ಬೆಳಿಗ್ಗೆ ಕೇಳಿ ಹೇಳ್ತೇನ್ ರೀ ನಿಮಗ ಆದ್ರ
ಹಾ ರೀ ಗಾಡಿ ಎಷ್ಟ ಮೂರು ಸಾವಿರ ಓಡಿದೇ ಏನ್ರೀ
ಹಾ ಮೂರ್ ಸಾವಿರ ಎಲ್ಲಾ ಒಂದ್ ಐ ಆರ ಸಾವಿರಾ ಓಡೆದರಿ ಮೂರ್ ಸಾವಿರ ಒಂದ ಆರ ಸಾವಿರ ಓಡಿರ್ತಾರರಿ
ಆರು ಸಾವಿರ ಓಡದ್ರೀ ಮತ್ತೆ ಅದು ತಗೊಂಡ್ ಗಳೆನ ಬೆಂಗ್ಳೂರ್ ಗೆ ಹೋದರ ಅಂತರಿ ಮತ್ತ ಅದಕ್ಕೆ ಏನ ಸರ್ವಿಸ್ ಅದ ಮಾಡ್ಸರ್ ಇಲ್ರಿ ಮತ್ತ್
ಮಾಡ್ಸಿರ್ಬೋದು ಅಷ್ಟ್ ನಾವೇನ್ ಕೇಳ್ರಿ ಸರ್
ಮತ್ತೆ ಕೇಳಬೇಕ್ರಿ
ಕೇಳಲ್ರಿ ಸರ್ ನಾವುನು ಕೇಳಿಕಿತ್ತುವ ನಾಳೆ ನಿಮ್ಗೆ ಕೇಳಿಕ ಅಂದು ಎಲ್ಲಾ ಡಿಟೆಲ್ ಏನು ಬೇಕಾ ಎಲ್ಲಾ ಕೇಳಿ ಹೇಳ ತಿಂತನ
ಹ್ಮ್ ರೀ ಸ್ವಲ್ಪ ಗಾಡಿ ಡೀಟೇಲ್ಸ್ ಎಲ್ಲಾ ಮತ್ತ ಯಾವನಾವ್ ಫೈನ್ ಇರ್ತವ್ರೀ ಗಾಡಿ ಮ್ಯಾಗ ಯಾವನ ಫೈನ್ ಅವ ಅವ ಇಲ್ಲ ನೋಡಗೇಶನ್ ಕೇಳಿ ಹೇಳ್ರಿ ನಮ್ಗ ಮತ್ತ
ಹಾ ಹೇಳಿತೇನ್ ತೋರಿ ಹಂಗ ಯಾವ ಫೈನ್ ಇರ್ಲಿಕ್ಕಲ್ ಬಿಡ್ರಿ
ಇಲ್ಲರಿ ಯಾಕಂದ್ರ ಬೆಂಗ್ಗಳೂರು ಅಂದ್ ಗಳೇ ಅಲ್ಲಿ ಸ್ವಲ್ಪ ಸಿಗ್ನಲ್ ಅವೆಲ್ಲಾ ಜಂಪ್ ಆದ್ರೆ ಫೈನ್ ಬೀಳ್ತಾವ್ರಿ
ಹಾ ಹೌದ್ರ ಹೌದನ್ ಕರೆಕ್ಟ್ ಅದ್ರಿ
ಹಾ ರೀ ಈಗ ಹೈವೇ ರೋಡಿಗೆ ಸ್ಪೀಡ್ ಹೋದ್ರನ ಫೈನ್ ಬಿಳ ವ್ರಿ ಹಿಂಗೆ ಒಂದ್ ಸಾರಿ ನಮ್ದ ನಮ್ಮ ದೋಸ್ತದ ಗಾಡಿ ತೊಗೊಂಡು ಹೋಗಿದ್ದೀವ್ರೀ
ಹಾ ರಿ
ತುಮಕೂರು ಲಿಂದ ಬೆಂಗಳೂರು ಬರಕತಿವ್ರೀ ನಾಗಮಂಗಲ್ಲಿ ಬಲಿ ತ್ರಿ ಎಷ್ಟ್ ಐನೂರು ರೂಪಾಯಿ ಪೈನ್ ಬಿತ್ ರೀ
ಐದನೂರ ರೂಪಾಯಿ ಬಿತ್ತ ಅನ್ರಿ
ಹುಂ ರಿ ಏನಲ್ರರಿ ಅರ್ವತ್ತೆಂಟು ಹೊಯಿತ್ ಅಂತ ಅಂದ್ರ ಬಿಳುದ್ದಿಲ್ರರಿ ಎಪ್ಪತ್ತ ಎರಡ ತ್ರಿ ಫೈನ್ ಬಿದ್ದ ಬಿಡ್ತರಿ ಅದ ನೋಡಿಲ್ರರಿ ನಾನು ಫಸ್ಟ್ ಟೈಮ್ ಗಾಡಿ ತಗೊಂಡ್ ಆ ಕಡೆ ಹೊಯ್ದ್
ಹಾಂ ಹಂಗೆ ಆತ್ರಿ ಪಸ್ಟ್ ಟೈಮ್ ಇದ ಹಂಗೆ ಆತವ ನೋಡ್ರಿ
ಫುಲ್ ಸ್ಪೀಡ್ ನಾಗ ಹೋಗ್ಬಿಟ್ಟನಲ್ರರಿ ಅದು ತೋರ್ಸಿತ್ರಿ.
ಹಾ ರಿ
ಅದ ಲೈಟ್ ಬಿಳ್ತಾವ್ರೀ ಹಸಿರ ಅರಿಶಿಣ ಕೆಂಪಾ ಕೆಂಪ್ ಲೈಟ್ ಬಿದ್ದ ಬಿಡ್ತ್ರಿ ಆಯ್ತಾ ಐನ್ನೂರು ರೂಪಾಯಿ ಮನಿಗಿ ಹೋಗೋಟ್ಟಿಗೆ ಮೆಸೇಜ್ ಬತರೀ ಫೋನಿಗೆ ಐನೂರು ರೂಪಾಯ್ ಚಲಾನ್ ಕಟ್ಟ್ರಿ ನೀವ್ ಅಂದ.
ಒಂದ್ ಬರ್ತ್ರಿ ಸರ್ ಮ್ ನಡ್ಲೇ ಇದ್ ಮಾಡ್ರರಿ ಜಂಪ್ ಮಾಡಿರಿ.
ಹ್ಞೂ ರೀ ಅದಕ ರೀ ಮತ್ತೆ ಅದು ಸ್ವಲ್ಪ ಗಾಡಿ ನಂಬರ್ ಎಲ್ಲ ಗಾಡಿ ಪೊಟೋ ಹಾಕುಸ್ಕೋಂಬಿಡ್ರಿ ಗಾಡಿ ನಂಬರ್ ಗಾಡಿ ಪೊಟೊ ಈಗ ಸ್ವಲ್ಪ ಹಾಕ್ಸ್ ಕಂಡ್ರೆ ನಾವು ಚಕ್ ಮಾಡ್ಕೊಂತೀವ್ರಿ.
ಅದೇ ಸರ್ ನಾಳೆ ಗಾಡಿ ಪೋಟ ನಂಬರ್ ಏನು ಬೇಕ ಎಲ್ಲ ಹಾಕ್ಸಿ ಬಿಡ್ತೀನಿ ರೀ ಸರ
ಹಾ ರೀ ಈಗ ಏನ್ ಗಾಡಿ ಅಲ್ಲೇ ಶಾಪುರದಾಗ ಅದ ಏನ್ ರಿ ಬೆಂಗ್ಳೂರಾಗ ಆದ್ರೀ.
ಇಲ್ರಿ ಇಲ್ಲಿ ಶಾಪುರ್ಗ ಅದಂತ ಅವ್ರು ಕೊಯ್ದಿಲ್ರಿ ಅವ್ರು.
ಹ್ಮ್ ಇಲ್ಲೇ ನಿಂದ್ರಸ ಎನ್ರಿ ಅಂದ್ರೆ.
ಸರಿ ಚಲೋದ ರೀ ಗಾಡಿ ಮಾತ್ರ ಕಂಡೀಷನ್ ಹದ್ರೀ.
ಹಾ ರೀ.
ಹಾ ಹಂಗೇನ್ ಇಲ್ರಿ ತೋಗರಿ ಹಂಗ ನಿಮ್ಗ್ ಒಳ್ಳ ಆತ್ರ ಯೂಸ್ ಆತ್ರ ಎಲ್ಲಿ ಹೋಗಿ ಬರಕ ನಡತದರಿ.
ಏನ್ ಇಲ್ರಿ ಆ ಕಡೆ ಒಂದ್ ಹತ್ತು ಕಿಲೋಮೀಟ್ರ ಈ ಕಡೆ ಒಂದ್ ಇಪ್ಪತ್ತು ಟೋಟಲ್ ಮೂವತ್. ಕಿಲೋಮೀಟ್ರು ಓದಂಗತ್ ನೋಡ್ರಿ ದಿನಕ.
ಹಾ ಆಯ್ತ್ರಿ ನಡತ್ರಿ ಹಂಗ ಸರ್ವಿಸಿಂಗ್ ಮಾಡ್ಸ್ ನೆ ಕಂಟಿನ್ಯೂ ಮಾಡುದ್ರೆ ಚಲೋ ನಡಿತ್ ನೋಡ್ರಿ ಗಾಡಿ ಮಾತ್ರ.
ಹೌದ್ರಿ ಸರ್ವಿಸ್ ಎಲ್ಲಾ ಚೆನ್ನಾಗಿ ಇರ್ತವಲ್ರಿ ಮತ್ತೆ ಯಾಕಂದ್ರ ಗಾಡಿ ನಿಂತದ ಇರ್ತಲ್ರರಿ.
ಅದೇೇ ಕೇಳನ ಸರ್ ಕೇಳಿ ತಗೊ ಬರದ ಏನಾದ್ರ ಸರ್ ಕೊಡ್ತಿರ್ತಿವಿ ಕೇಳಿ ತಗೊಂಬ್ರಿ ಸರ್. ಆ ರಿ
ಸರಿ ಇದು ನಿ ಯಾವ್ದ ಜೆ ವಿಜಿ ಹಾಸ್ಪಿಟಲ್ ಅಂದ್ರ ಅಲ್ರಿ.
ಹಾ ಹೇಳ್ರಿ.
ಅದ ಒಂದ್ ಯಾವ್ದಾನ ಕೆಲ್ಸ ಇದ್ರ ನೋಡ್ರಿ ಅಲ್ಲಿ ನಮ್ಮ್ ಹುಡುಗ -
ಅದೇರ ಸರ್ ಮೆಡಿಕಲ್ ಆಗ ಇರ್ತವ್ರೀ ಕೇಳ್ತಿನಿ ತಗೊವ್ರೀ ನಾ ಅನ ಕೇಳ್ಕಂಡು
ಹಾ ರೀ
ಬಟ್ನಪ್ಪ ನಿಮ್ ಕೈ ಕೈತಿ ನೀವು ಮೆಡಿಕಲ್ ಮಾಡ್ತಿರಲ್ರಿ ಹಂಗೇನ.
ಎ ಇಲ್ಲರಿ ಅಂದ್ರ ನಾ ಸ್ವಲ್ಪ ಹಾಸ್ಪಿಟಲ್ದಾಗ್ ಕೆಲ್ಸ ನೋಡ್ಬೇಕ್ ಐತ್ ರಿ ಅವ್ನಿಗೆ.
ಹೌದ್ರಿ.
ಹಾ ರಿ.
ಅದೇ ಹಾಸ್ಪಿಟ್ಲಾಗ್ ತೋ ರಿ ಕೆಲಸ ಅದ ಮೆಡಿಕಲ್ ಹಾಸ್ಪಿಟ್ಲ್ ಒಳಗೆದ್ರೀ, ಹಾ ಇಲ್ಲೇ ಅಗ್ಲ ಬಗ್ಲ ಅವ್ರಿ ಹಿಂಗ ಇಲ್ಲೇ ಒಳಗೆ ಅವ್ರಿ.
ಹ್ಮ್ ಅಂದ್ರ ನಡೀತತ್ ತೋಗರಿ ಮತ್ತೆ ಆ ಕಡೆ ಒಂದ್ ಸ್ವಲ್ಪ ಮಾಡ್ಲಿ ಈ ಕಡೆ ಒಂದ್ ಸ್ವಲ್ಪ ಮಾಡಿದ್ರ ನಡಿತದ್ ತಗೊರಿ.
ಹಾ ಹಂಗ ನಡಿತರ ಆ ಕಡೆ ಇಕಡೆ ಮಾಡಿ ನಡಿತ್ ನೋಡು.
ಅವ್ನಿಗೆ ಇಲ್ಲಂದ್ರ ಬೆಂಗ್ಳೂರ ಮಾಡ್ಯನ್ ರಿ ಅವ.
ಆ ರಿ.
ಸ್ವಲ್ಪ ಅವ್ರು ಮನ್ಯಾಗ ಅವ್ರ ಪಪ್ಪರ್ದ ತರ್ಕೊಂಡಲ್ರರಿ ಹಿಂಗಾಗಿ ಹೊರ ಬಿಡವಲ್ರೀ ಅವನಿಗೆಲ್ಲಿ.
ಹೌದ್ರಿ.
ಹಾ ರೀ ಅದಕ್ಕ ಸ್ವಲ್ಪ ಇಲ್ಲೇ ನಿಂಬಲ್ಲಿ ನೋಡಿದ್ರೆ ಸ್ವಲ್ಪ ಚಲೋ ಇದ್ದತ್ ರಿ ಯಾಕಂದ್ರ. ಪರ್ಷೆ ಇದ್ದಾರ ಹೀರಿ ನೀವು.
ಹೌದ್ ಸರ್ ನಾವ್ ಇರ್ತಿವಲ್ಲ ನಡೀತಾ ಹಂಗೇನೆ.
ಹಾ ರೀ.
ಎಷ್ಟು ಕೊಡ್ತೀರಿ ಅಲ್ಲಿ ಎಷ್ಟು ಕೊಡ್ತೀರಿ ಪೇಮೆಂಟ್ ಸರ್
ಅಲ್ಲಿ ಹದ್ನೆಂಟು ಕೊಡ್ತ ಅಂತ್ರಿ ಅವ್ನಿಗೆ ರೋ ಮು ಅವ್ರ್ ದೆ. ಹಾ ದಿ ಮುಂಜಾನೆ ಒನ್ ಟೈಮ ಸಂಜೆ ಒಂದ್ ಟೈಮ ಊಟ ಕೊಡದ್ರರಿ.
ಸಂಜೆ ಒಂದ್ ಟೈಮ್ ಮುಂಜಾನೆ ಒಂದು ಟೈಮ್ ಊಟ ಕೊಡ್ತಾರೇನ್ರೀ.
ಹಾ ರೀ
ಹೌದ್ರ ಇಲ್ಲಿನ್ ಆದ್ರಿ ಅಷ್ಟು ಪೇಮೆಂಟ್ ಕೊಡ್ಲಿಕ್ಕಿಲ್ಲ ಅನ್ನುಸ್ತಾರ್ ಇಲ್ಲಿ.
ಹೌದ್ರೀ ಎಷ್ಟ ಕೊಡಂಗಾರೀ ಮತ್ತ ಅಂದಾಜ್
ಕೊಡ್ಬೋದ್ರಿ ಹತ್ಲಿ ಹನ್ನೆರಡ ಕೊಡ್ಬೋದ್ರಿ ಅಂದಾಜ್ ಅಂದ್ರ
ಎಷ್ಟ ಮೂರ್ ವರ್ಷ ಆದ್ರಿ ಎಕ್ಸ್ಪೀರಿಯನ್ಸ್ ಅವನಿಗಿ
ಮೂರ್ ವರ್ಷ ಎಕ್ಸ್ಪೀರಿಯನ್ಸ್ ಅಂದರ ಕೊಡಬಹುದರಿ ಸರ್ ಹಂಗಂದ್ರ ಕೊಡ್ತಾರತೋರಿ ಇಪ್ಪತ್ತು ಕೊಡ್ತಾರರಿ ಹಂಗಂದ್ರ
ಹೌದ್ರೀ ಎಷ್ಟಂದ್ರ ಮತ್ತ ಟ್ವೆಲ್ ಅವರ್ಸ್ ಮಾಡಂದ್ರ ಮಾಡ್ತನ್ರಿ ಅವ ಮತ್ತ್
ಹಾ ಇಲ್ಲಿ ಟೈಮಿಂಗ್ ನೋಡಮ್ರಿ ಅವ ಬುಟ್ಟವ ಎಷ್ಟ್ ಟೈಮಿಂಗ್ ಇರ್ತಿದ್ರಿ ಅದೇ ಟೈಮಿಂಗ್ ಮಾಡ್ಬೇಕತ್ರಿ ಸರ್ ಹಂಗಂದ್ರ ಹೆಂಗ್ರೀ
ಹೌದ್ರಿ ಈಗ ನಿಮಬಲ್ಲಿ ಸ್ವಿಫ್ಟ್ ವೈಸಾವಲ್ಲರಿ
ಹ್ ನಂಬಲ್ಲಿ ಶಿಫ್ಟ್ ವೈಸೆರಿ ಈಗ ಮುಂಜೆಲಿ ಹತ್ ಕನ ಒಬ್ಬ ಬರ್ತಾರೀ
ಹ್ಮ್ ರೀ
ಹತ್ತಕ್ ಬಂದು ಆರ್ ಕಂಗ ಓತಾರೀ ಒಬ್ಬರು ಹಿಂಗ ಎಂಟಕ್ ಬಂದು ಐದಕಂಗ್ ಓತ ರಿ ಬಸ್ ಸ್ವಲ್ಪ ಬಸ್ ಅನುಕೂಲ ಇರಬೇಕ ಊರ ಕಡೆಕ ಇರ್ತರಲ್ರರಿ
ಹ್ಮ್ ರೀ
ಅವ್ರಿಗ ಬಸಿನ ಅನುಕೂಲ ನೋಡಕೆಂಡ್ ಮಾತಾಡ್ತಾರಿ ಅವರು ಅಲ್ಲಿ ಡ್ಯೂಟಿ ಮಾಡ್ತಾರಿ ಸರ್
ಹೌದ್ರೀ ಸರಿ ತೋರಿ ಮತ್ತ ಮುಂಜೆನಿ ನನಗ ಯಾವ ಸುದ್ದಿ ಅಂತ
ಆಯ್ತ್ರಿ ಸರ್ ಅದೇ ಕೆಳಕೆಂದ ಅದ ಏನಂತ ಹೇಳ್ತೀನಿ ರೀ ಸರ್ ಆಯ್ತ್ರಿ
ಹ್ಮ್ ಸರಿ ತೋರಿ ಇಡ್ಲಿರಿ
ಹ ರೀ ಸರ್ ಇಡ್ರಿ